ಹಾ ಮೇಡಮ್ ಆವಾಗ್ಲೇ ಒಂದ್ ಕಾಲ್ ಬಂತು ಕಟ್ ಮಾಡ್ದ ಹೇಳಿ ಮೇಡಮ್ ಏನ ಹೇಳ್ತಾ ಇದ್ರಿ ಅದೇ ಈ ಸೈಡ್ ಬಿಸ್ನೆಸ್ ಅಂದ್ರೆ ಏನ್ ಮಾಡ
ಅಯ್ಯೋ ಎಷ್ಟು ಜೋರ್ ಮಳೆ ಬರ್ತಿದೆ ಗೊತ್ತಾ ಮೇಡಮ್ ಇಲ್ಲಿ
ಹೌದಾ ನಮ್ಮಗನ್ ಕಳಸಿ ಮೇಡಮ್ ಇತ್ಲಗೆ.
ಬರ್ಲಿ ಒಳಾಗ ಬರ್ತಿಲ್ಲಲ್ಲ.
ಹ್ಮ ಹ್ಮ್ ಹ್ಮ್. ಅಲ್ಲ ನಮಗೊಂದಸೂಲ್ ಕಳಸವಿ ಮೇಡಮ್ ಏನಂತೆ.
ಕಿಟಕಿಯಲ್ಲಿ ಮಳೆ ಬರ್ತಿದೆ ಅಂತೆ.
ಪ್ಪಾಪಾ. ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಮೇಡಮ್.
ಹೌದಾ ಏ. ಸುಮ್ನೆ ಇರಲ್ಲ ಮೇಡಮ್ ಈ ಸಣ್ಣ ಮಕ್ಳು ಸುಧಾರ್ಸೋದ ಇದ್ಯಲ್ಲ. ಒಳಗಡೆ ಒಂದ್ ಹತ್ರ ಕೂರದೇ ಇಲ್ಲ.
ಹೌದು ಮೇಡಮ್
ಏನಿಲ್ಲ ಹೇಳ್ಬೇಕು ಮತ್ತೆ ಮಕ್ಳೆಲ್ಲಾ ಸ್ಕೂಲಗ್ ಹೋಡ್ರ
ಹಾ ಮೇಡಮ್ ಬೆಳಗ್ಗೆನ ಹೋಗ್ತಾರ ಏನ್ ಮಾಡ್ತರ ಮಕ್ಳು ಕಳಸಿ ಗಂಡನ್ ಕಳಸ ಇಲ್ಲ ಮೇಡ್ ನ ರು ಟಿಫನ್ ಅಷ್ಟೇ ಬಂದ ಸಂಜೆ ಬಂದ್ಮೇಲೆ ಮಕ್ಳು ಸ್ನಾಯಕ್ಸ್ ತಿನ್ಬೇಕು ಮೇಡಮ್ ಸಂಜೆ ಮನ ಬಂದ್ ಮೇಲೆ ಮಕ್ಳು ತಿನ್ಬೇಕು ಇಲ್ಲ ಸ್ಕೂಲ್ಗೆಲ್ಲ ಕಳ್ಸಲ್ಲ ಸುಮ್ನೆ ಅದ ಹನ್ನೆಲ್ಸಿ ಫುಡ್ ಆಗುತ್ತಲ್ವಾ ಫುಡ್ ಕಳಸಿರ್ತೀವಿ ಅದೊನ್ ತಿನ್ನ್ನಲ್ಲ ಬರೇ ಸ್ನಾಕ್ಸ್ ತಿನ್ಕೊಂಬಂದ್ಬಿಡ್ತಾರೆ ಹಾಗಂಗಾಗಿ ನಾನು ಸ್ನ್ಯಾಕ್ಸ್ ನ ಕಳಸಲ್ಲ
ಹೌದಾ ಹಾಗ
ನೀವ್ ಟೀಚರ್ಸ್ ಹೇಳ್ಬೇಕು ಮ್ಯಾಮ್ ಸ್ನಾಯಕ್ಸ್ ಅಂತಂದ್ರೆ ಹಣ್ಣು ಪಣ್ಣು ತಗೊಂಡ್ ಬನ್ನಿ ಬೇರೆ ಏನು ತರಬೇಡಿ ಅಂತ ನೀವ್ ಹೇಳ್ಬೇಕು ಮಕ್ಳಿಗೆ.
ನಾವಿದ್ದಾಗೆಲ್ಲ ರೋ. ಮಾಡಿದ್ವಿ ಮೇಡಮ್ ಸ್ನಾಯಕ್ಸ್ಆ ನಂದವರೆ. ಸ್ನಾಕ್ಸ್ ಬಿಡ್ಬೇಕ ಮಕ್ಳಿಗೆ ಈತರ ಅಲ್ಲವಾ ಸ್ನಾಯಕ್ಸ್ ಬ್ರೇಕ ಅಂತಾನೇ ಮಾಡಿದ್. ಇ ದಿನೈ ಆಮೇಲೆ ಮೂರುವರೆಗೆ ಸ್ನಾಯಾಕ್ಸ್ ಬ್ರೇಕ.
ಅದ ಅದ ಅದೇ ಅಲ್ಲ ನೀವು ಮಕ್ಳಿಗೆ ಸ್ನಾಕ್ಸ್ ತರದಾದ್ರೆ ಹಣ್ಣು ಹಂಪ್ಲು ತರ್ರಿ ಅಂತ ಹೇಳ್ಬೇಕು ಹ.
ಹೌದು.
ಇದು ಬೇಕ್ರಿ ಫುಡ್ಡು ಸುಮ್ನೆ ಇದಾಗತ್ತೆ ಅಲ್ವಾ. ಹೆಲ್ತ್ ಇಶ್ಯೂಸ್ ಬರುತ್ತೆ ಮಕ್ಳಿಗೆ
ಹೌದು
ಹೇಳಿ ಮೇಡಮ್ ಇನ್ನೇನ್ ಸಮಾಚಾರ ನಾನ ಮನ್ನ ಸೈಡ್ ಬಿಜನೆಸ್ ಬಗ್ಗೆ ಸ್ವಲ್ಪ ಪ್ಲಾನಿಂಗ್ ಏನಾದ್ರು ಇದ್ರೆ ಹೇಳ್ರಾ ಅಂತ ಕೇಳಿದೆ ನಿಮಗ್ ಕೇಳಿಸ್ಲಿಲ್ಲ ಅನ್ಸುತ್ತೆ
ಇವಾಗ ಸ್ವಲ್ಪ ಯೋಚನೆ ಮಾಡಿ ಎಲ್ ತಿನಿ ಯಾವ್ದು ಚೆನ್ನಾಗಿರುತ್ತೆ ಅಂತ
ಅಲ್ಲ ನಾನು ಸೀರೆ ಈತರ ಏನಾದ್ರು ಮಾಡೋಣ ಮಾರೋಣ ಅಂತ ಅನ್ಕೊಂಡಿದೀನಿ
ಹಾ
ನಿಮಗ್ ಹೆಂಗ್ ಅನ್ಸುತ್ತ ಅದ್ ಮಾಡ್ಬೋದಾ
ಸ ಹೌದು ಸೈಡ್ ಬಿಸ್ನೆಸ್ ಇದ್ರೆ ಚೆನ್ನಾಗಿರುತ್ತೆ
ಮಾಡಿ
ಹ್ಮ ಮನೇಲಿ ಕುೂತ್ಕೊಂಡು ಏನಾದ್ರು ಮಾಡ ಮಾಡ್ತಿದ್ರೆ ಏನು ಅನ್ಸಲ್ಲ ಯಾಕ ಅಂದ್ರೆ ಈಗ ಒಬ್ರು ಖರ್ಚು ಮೇಂಟೇನ್ ಮಾಡಕ್ ಕಷ್ಟ ಆಗುತ್ತೆ ಇಬ್ರು ದುಡಿತಾ ಇದ್ರೆ ಏನು ಅನ್ಸಲ್ಲ.
ಹ. ಕಂಪ್ನಿಗೆ ಹೋಗ್ತಾರ ಮೇಡಮ್ ಸ್ಯಾಲ್ರಿ ಕಡಿಮೆ ಮಕ್ಳು ಬೇರೆ ನಮಗ್ ಮೂರ್ ಜನ ಮಕ್ಳು.
ಲ್ಲ ನಂಗ ಅ ಬೇಕು. ಕೊಡ್ಸು ಇದ್ ಬೇ ಕೊಡ್ಸು ಅಂತ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ಬೇಕು. ಮ ನಮಗೂ ಏನೇನುಆಸೆ ಇರುತ್ತಲ್ವಾ.
ಅಲ್ಲ ಎಲ್ಲದಕ್ಕೂ ಒಂದು ಹತ್ರೂ. ಅಲ್ಲ ಮೇಡಮ್ ಹತ್ ರೂಪಾಯಿಗು ನಾವವು ಗಂಡನದ್ರ ಕೈ ಚಾಚ್ಬೇಕ ಅಂದ್ರೆ ನಮಗ ಹಿಂಸ ಅಲ್ವಾ.
ಬಾಗ ಆಗ್ತನ್ ಬ್ಯಗ.
ನಾವು ಏನಾದ್ರು ಓನ್ ಬಿಸ್ನೆಸ್ ಮಾಡ್ಕೊಂಡು ನಮ್ ಕಾಲ್ ಮೇಲೆ ನಾವ್ ನಿತ್ಕೋಬೇಕು ಅನ್ನೋದ ಇರುತ್ತಲ್ವಾ ಮೇಡಮ್
ಹೌದು ಎಮ್ಮತ್ತ ಅೆ ಮೇಡಮ್ ತುಂಬಾ ಆಸೆ ಇರುತ್ತೆ ಏನೇನು ಆಾಕ್ತಾಬೇಕು ಏನೇನ ತನ್ಬೇಕು
ಲೋನ್ ಕೊಡ್ತಾರಲ್ಲ ಮೇಡ್ ಲೋನ್ ನ್ ತೊಂಡು ಅದಕ್ಕೆಂಗ ನ್ರು ಬಿಸ್ನೆಸ್ ಕಡೆಗೆ ಹಾಕಣ ಅಂತಿದೀನಿ ಹಾ ಮೇಡಮ್ ಅದಕ್ಕೆೇ ನಿಮ್ಗೆ ಕೇಳಿದುದು ಇದು ಸ್ಯಾರಿ ಬಿಸ್ನೆಸ್ ವರ್ಕ್ಟ್ ಆಗುತ್ತಾ ಅಂತ ನಿಮ್ಗೆ ಹೆಂಗ ಅನುಭವ ಆಯ ಲ್ಲ ಅದಕ್ಕೆೇ ನಿಮ್ಮನ್ ಕೇಳ್ಬಿಟ್ ಮಾಡೋಣ ಅಂತ ಈಗ ಯಾರು ಗೊತ್ತಿರೋರನ್ನೊಂದ ಇಬ್ರು ಮೂವರನ್ ಕೇಳಿದ್ರೆ ನಮ್ಗು ಒಂದ್ ಐಡಿಯಾ ಸಿಗುತ್ತೆ ಅಂತ ಅಷ್ಟೆ ಹ್ಮ್ ಈಗ ನಮ್ಮಿಂದ ಈ ನಾಲ್ಕ್ ಜನಕ್ ಉಪಯೋಗ ಆಗುತ್ತೆ ಏನಾದಾದ್ರೂ ಮಾಡೋಣ ಅಲ್ವಾ
ಹ್ಮ
ನನ್ ತಲೆಲಿ ಇರೋದ ಏನು ಅಂತಂದ್ರೆ ಹೆಂಗು ಲೋನ್ ಕೊಡ್ತಾರಲ್ವಾ ಸುಮ್ಮ್ನೆ ರೊಟ್ಟಿ ಮಿಶ ನ್ ತಗೊಂಡ್ಬಿಟ್ಟು ನಾಕ್ ಜನ ಹೆಣ್ಮಕ್ಳಿಗೂ ಕೆಲ್ಸ ಕೊಟ್ಟಂಗ ಆಗತ್ತೆ ಈ ತರನೂ ಮಾಡ್ಬಹದು ಅಂತ ಪ್ಲಾನಿಂಗ್ ಇದೆ
ಏನ್ನ್ ಕೂಡ ಹಕ್ತೀನಿವ ಶೈ
ಮತ್ತೆ ಇದು ತುಂಬಾ ಇದ ಮೇಡಮ್ ಏನಾದ್ ಒಬ್ಬ ಕುಳಿ ಹೋಗ್ರೆ ಈತರ
ನೀವ್ ಮಗು ನೋಡ್ರಿ ಮೊಬೈಲ್ ಇಟ್ಕೊಂಡಿರ ಕಲ್ಪ
ಮೇಡ್ ಮೇ ಮೇಡದು ಮನದು ಫುಡ್ ಅಂತಂದ್ರೆ ಕೆಲವರು ಇಷ್ಟ ಪಡ್ತಾರೆ ಇವಾಗ ಹೊರಗಡೆ ಡ್ಯೂಟಿ ಮಾಡೋರು ಹ ಆತರ ಏನಾದ್ರು ಫುಡ್ ಡೆಲವರಿ ಕೊಡೋಂಂತದ್ದ ನಾದ್ರು ಮಾಡೋಣ
ಹೌದಾ ಆದ್ರದು ಚೆನ್ನಾಗಿರುತ್ತೆ ಮೇಡಮ್
ಇವಾಗ ನೈಟ್ ಪಾಪ ಬ್ಯಾಚುಲರ್ಸ್ ಇರ್ತಾರೆ ನೈಟ್ ಬರ್ತಾರೆ ಮಾಡ್ಕೊಳಕ್ ಆಗಲ್ಲ ಹೋಟ್ಲಲ್ ತಿಂದ್ರ ಆಗಲ್ಲ ಅಂತ ಒಂದ ನಾಲ್ಕ ಐದು ಕಾಣ್ತ ಯಾರದಾದ್ರು ಹಾಡರು ತಗೊಂಡು ಡೈಲಿ ನೈಟ್ ಅಥವಾ ಬೆಳಿಗ್ಗೆ ಟಿಫನ್ನು ಈ ತರ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಅವರು ಖುಷಿ ಪಡ್ತಾರ ಮನೆ ಊಟ ಅಂತ ನಮ್ಗು ಒಂದ್ ಹೆಲ್ಪ್ ಆಗುತ್ತೆ
ಹೌದು
ಹಂಗಾಗಿ ಈ ತರ ಮಾಡೋಣ ಅಂತಿದೀರಿ ಇಲ್ಲ ಲವಂಗಿನ್ ತೊಗೊಂಡು ರೊಟ್ಟಿ ಮಿಷಿನ್ ತಗೊಂಡು ನಾಕ್ ಚನ ಹೆಣ್ಮಕ್ಳಿಗೆ ಕರ್ಕೊಂಡು ರೊಟ್ಟಿ ಮಾಡೋದ್ ನಾದ್ರು ಮಾಡ್ರೆ ಈಗ ಯಾರನಾದ್ರು ಕೆಲವರು ಆರ್ಡರ್ ಕೊಡೋರು ಇಡ್ ಕೊಂಡು ರೊಟ್ಟಿ ಬಿಸ್ನೆಸ್ ಮಾಡೋಣ ಅಂತಿದೀನಿ ಇಲ್ಲ ಈ ತರ ಮಾಡೋಣ ಅಂತಿದೀನಿ ನಿಮ್ ಅಭಿಪ್ರಾಯ ಏನ್ ಮೇಡಮ್ ಹೌದು ಯಾವ್ದ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ ನಿಮ್ಗೆ
ಅದನ್ನ ಹೇಳ್ತೀನಿ ಮೇಡಮ್ ಒಳ್ಳೆ ಬಿಸ್ನೆಸ್ ಇರ್ತೀನಿ ಸ್ವಲ್ಪ ವೇಟ ಮಾಡಿ ಯಾಕಂದ್ರೆ ಬಿಸ್ನೆಸ್ ಅಂತ ಹೇಳಿದ್ರೆ ಅಂತೆ ಎಂತದ ಹೇಳಕ್ ಆಗಲ್ಲ ಸ್ವಲ್ಪ ಯೋಚನೆ ಮಾಡೇ
ಯ ಹ್ಮ ಯಾಕಂದ್ರೆ ನಾವ್ ಹೆಣ್ಮಕ್ಳಲ್ವಾ
ಆಮೇಲೆ ನೀವು ನನ್ನನ್ ಬೈಕುಣದ ವಲೆಗ್ ಹೋಗ್ಬಾರ್ದಲ್ವಾ ಎ ಇ ಬಿಸ್ನೆಸ್ ಹೇಳಿದ್ರಪ್ಪಾ ವರ್ಕೌಟಟ್ ಆಗಿ
ಹೌದೌದೌದೌದು ಎಲ್ಲದನ್ನುೂ ಯೋಚನೆ ಮಾಡ್ಬೇಕಲ್ಲ ಲಾಭನ ನೋಡ್ಬೇಕು ಪುನಃಸ್ ನಂಗೆ ನೆಗೆಟಿವ್ ನೋಡ್ಬೇಕು ಪಾಸಿಟಿವ್ ನೋಡ್ಬೇಕು ಹಾ ಹಾ ನೀವ ಒಬ್ರೇ ಮಗಳ ಮ್ಯಾಮ್ ನಿಮ್ಮ ನಿಮ್ಮ
ಇಲ್ಲ ಮೇಡಮ್ ನಾವು ಆರು ಜನ ಅಕತ್ದೇರ ಒಬನೇ ಅಣ್ಣ ದೊಡ್ಡ ಕುಟುಂಬ ಮೇಡಮ್ ನಿಮ್ದ
ಎಲ್ಲಾರ್ದು ಮದ್ವೆ ಆಗಿದ್ದೇನಾ ನೀವ ಒಬ್ರೇನಾ
ನ ಒಂಬಳೇ ಇರ ಅದು ನಡ
ಹ್ಮ್ ಹ್ಮ್ ನಿಮ್ ಬ್ರದರ್ ಏನ್ ಮಾಡ್ತಾರ
ನಾವು ಸರ್ಚಿಂಗ ಅಲ್ಲಿ ಇದಿದ್ದೇ ನಮ್ಮ ಅಮ್ಮಂಗೆ ಸ್ವಲ್ಪ ಎರಡ್ ಸಲ ಹುಷಾರ ಇದ್ದಂಗ ಅ
ಓ ಇವಾಗ ಚೆನ್ನಾಗಿದಾರ ಮೇಡಮ್ ಅಮ್ಮ
ಇವಾಗ ಆರಾಮಾಗಿದ್ದಾರೆ ಅದಕ್ಕೆ ನೋಡೋಣ ಅಂತ. ಅಮ್ಮ ಇದ್ರೆ ಅಲ್ ಮೇಡಮ ಎಲ್ಲ.
ಏ ಏನ್ರೀ ಮೇಡಮ್ ಹಿಂಗಂಂತರ ತಾಯಿ ಇದ್ದಂಗ ಆಗತ್.
ಹ್ಮ ಯಾರಿದ್ರೆನು.
ಹೌದು ನೋಡಿ ನಾನೀಗ ಮದ್ವೆ ಆಗಿರ್ಬೋದು. ನಂಗ ಏನೇ ಕಷ್ಟ ಅಂತ ಅಂತ ಬಂದ್ರು ಮನಗೇನೇ ಬೇಜಾರ. ಆದ್ರ ನನ್ ನನ್ನ ತಾಯಿನೇ ಫಸ್ಟ್ ನೆಪ ಆಾಗದ ನಾನ ಎಷ್ಟೇ ಪ್ರೀತಿ ತರೋ. ತೋರ್ಸ ಗಂಡ ಇದ್ರುನು ತಾಯಿ ಸ್ಥಾನ ತುಂಬಕ್ ಆಾಗಲ್ಲ.
ಹೌದು ಏಯ
ಇವಾಗ ಆರಾಮ್ ಇದಾರಲ್ಲ ಏನೋ ಪ್ರಾಬ್ಲಮ್ ಇಲ್ವಲ್ಲ.
ಹಾ ಇವಾಗ ಆರಾಮಿದ್ದಾರೆ.
ಹಾ ಹಾ ಹಾ ನಿಮ್ ಅಣ್ಣ ಏನ್ ಮಾಡ್ತಾರೆ ಅಂತ ಕೇಳ್ದ ನಿಮ್ಗ್ ಕೇಳಿಸ್ಲಿಲ್ಲ ಅನ್ಸುತ್ತೆ.
ಮಾಡತಾನೆ ಜೊತೆಗೆ,
ಹ್ಮ್.
ಪೂಜೆ ಮಾಡ್ತಾನೆ.
ಹ್ಮ್. ಯಾವ್ ದೇವ್ರರು ಮೇಡಮ್, ಯಾವ್ ದೇವ್ರರು ಪೂಜೆ ಮಾಡ್ತಾರೆ.
ಕರಿಯಮ್ಮ ಅಂತ ಹೇಳ್ಬಿಟ್ಟು. ಅವನ್ ಮೈ ಮೇಲ ಬರುತ್ತೆ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾನೆ.
ಹೇಳ್ಕೆ ಮಾತ್ರ ತುಂಬಾ ಚೆನ್ನಾಗಿರ ಆಗುತ್ತೆ ಏನ್ ನಾವು ಇದ ಮಾಡ್ಕೊಂಡ. ಅದಾಗುತ್ತೆ ಮೇಡಮ್ ಹೊರ್ಡ್ಸಿ ಕೇಳ್ಬೇಕ ಅಷ್ಟೆ.
ಮೇಡಮ್ ನಿಮ್ಊರ್ ಹೆಸರು ಹೇಳ್ತೀರ ಮೇಡಮ್ ಯಾವಾಗಾರ ಫೀ ಇದ್ರ ಬಂದ್ಂದ್ ಮಾತ್ ಕೇಳೋದ ಇದ್ರೆ ಕೇಳೋಣ. ಈ ಬಿಸ್ನೆಸ್, ಸ ಬಗ್ಗೆನೇ ಕೇಳಣ ಅಂತ.
ಹಾ ಮೇಡಮ್ ಕೇಳ್ರಿ ಆರಾಮ್ಸೆ ಆಗುತ್ತೆ.
ಹಾ,
ಅಲ್ಲಿ ಕೆಲ್ಸ ಎಲ್ಲ ಆದ್ರೆ ಅಮವಾಸ್ಯ ಮಾಡಿಸಬೋದು ಮೇಡಮ್ ಏನ್ ಜಾಸ್ತಿ ಖರ್ಚಾಗಲ್ಲ. ಒಂದು ಐದ್ ಹತ್ ಸಾವಿರದಲ್ಲೇ ಮಾಡಿಸಬೋದು.
ಹೌದಾ,
ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮೇಡಮ್.
ಹ್ಮ್, ಹ್ಮ್ ಅದ ಅದೇ ನೀವ್ ಹೇಳದ್ ಕೇಳಿದ್ರೆ. ಒಂದು, ಆಗತ್ತೆ ಅನ್ಸುತ್ತೆ ಇಷ್ಟೆಲ್ಲ ಚನ್ನಾಗ್ ನಡೆಯುತ್ತೆ ಆವಾಸ ಕಟ್ಲೆಲ್ಲ ಹಂಗ ಮಾಡಿಸ್ತಾರೆ ಅಂತಂದ್ರೆತ್ತೆ.
ಇಲ್ಲ ಮೇಡಮ್ ನಮ್ಮ ನಮ್ಮ ಊರಲ್ಲಿ ಒಬ್ರಿಗೆ ದೇವ್ರು ಅವ್ರಿಗೆ ಅಂದ್ರೆ, ಮ ಮ ಆಗಿ ಸತ್ತುಹೋಗೋಧು ಪದೇ ಪದೇ ಮಗು ಆಗೋದು ಸತ್ತೋಹೊಗೋದು. ಒಂಬತ್ತು ವರ್ಷ ಇಷ್ಟೇ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಮಗು ಆಗೋದು ಸತ್ತೋಗೋದು ಒಂದೇ ದಿನ ಬದುಕ್ತಾ ಇತ್ತಂತ್ತೆ. ಅವರು ನಮ್ ದೇವ್ರ ನಡ್ಕೊಂಡರು. ನಡ್ಕೊಂಡ ಆದ್ಮೇಲೆ ಆ ದೇವ್ರ, ನಿಂಗೆ ನೀನು ಈ ತರ ಪೂಜೆ ಮಾಡ್ಬೇಕು ಅಂತ. ಬೆಳಗಿನ ಜಾವ ನಾಲ್ಕ ಗಂಟೆ ಎದ್ಬಿಟ್ಟು ಎಕ್ಕೆ ಗಿಡಕೆ ಪೂಜೆ ಮಾಡ್ಬೇಕು ಅಂತ ಹೇಳಿತ್ತು. ಎಕ್ಕೆ ಗಿಡ ಮತ್ತೆ, ಮತ್ತೆ ನಾಗ್ರ ಕಲ್ಲಿದೆ ಅಲ್ಲೇನೆ ಅಲ್ಲಿ ಹಂಗ ಹೇಳಿ. ಅವರು ಅದೇ ತರ. ತಣ್ಣೀರಲ್ಲಿ ಸ್ನಾನ ಮಾಡಿದ ನಾವು ಚಳಿ ಅಂತೇಳಿ ಎದ್ರಕೊಂತೀವಿ ಗಂಡ ಹೆಂಡತಿ ಇಬ್ರುನು. ತಣ್ಣೀರ ಸ್ನಾನ ಮಾಡ್ಬಟ್ರು.
ಹ್ಮ್.
ಯಾಕ ಏನಾಯ್ತು.
ಹ್ಮ್.
ಆ.
ಹಾ.
ಅಲ್ಲಗ ಕಚ್ಚ್ದ.
ಹೌದಾ ಮೇಡಮ್ ತಣ್ಣೀರಲ್ ಸ್ನಾನ ಮಾಡ್ತಿದ್ರು ಅಷ್ಟೊತ್ತ ತಲೆ ನಾಲ್ಕ್ ಗಂಟೆಗೆ, ಹ ಗ್ರೇಟ ಹಾಗದ್ರೆ. ತುಂಬಾ ಗ್ರೇಟ್ ಇದಾರೆ. ಅಲ್ಲ ಮಗು ಬೇಕು ಅಂದ್ರೆ ಬೆಳಗ್ಗೆ ನಾಲ್ಕ್ ಗಂಟಗೂ ಮಾಡ್ಬೇಕಾಗುತ್ತೆ, ಮೂರ್ ಗಂಟೆಗೂ ಮಾಡ್ಬೇಕಾಗುತ್ತೆ, ಜೀವನಾ ಅಲ್ವಾ ಹ್ಮ್. ಹಂಗಾಗಿ,
ಪಾಪ ತುಂಬಾ ಕಷ್ಟ
ಹದಾ ನೀನ್ ಅಲ್ಲಿ ನಾನ ಹೇಳಿಲ್ಲ ನನ್ ಪಕ್ಕ ಕುತ್ಕೊಂತ ಹೇಳಿದ್ರೆ ಅವಳ ಪಕ್ಕ ಏನಕ್ ಹೋಗ್ತೀಯಾ.
ಹ್ಮ್ ಹ್ಮ್.
ಅಲ್ಲ ಕಚ್ಬಿಟ್ಟ ಇನ್ನು ಅಳ್ತಾಳ ಹಲ್ಲ್ ಬಿದ್ದಿದೆೆ
ಹಾ ಮೇಡಮ್
ಒಂದ್ ಹಲ್ ಬಿದ್ದಿತ ಹಂಗ ಕಚ್ಚಿದಾಳೆ
ಅಯೋ ಪಾಪಾ
ಬಾಯಿಲ ಹಲ್ ಕಿತಾಕಣ ಬಾಯಿಲ್ ಬಾ ಹಲ್ಲಲ್ಲಿ ಕಡಿತ ಅಲ್ಲ ಅವು ಹಲ್ಲ ಇರ್ಬಾರ್ದು ಬಾಯಿಲಿ ಅಯ್ಯೋ ಇಲ್ಲಿ ಬರಿ ಕಂಪ್ಲೇಂಟ್ ಟ್ಟೆ ಮಾಡೋರು ಇರೋದು ನಾಳೆ ಬಂದ ಎಷ್ಟ್ ರಾಮಾಯಣ ಮಾಡ್ತಾರೋ ಗೊತ್ತಿಲ್ಲ
ಅಯ್ಯೋಯ್ಯೋ ಈ ಮಗು ಮಾಡಿರದಕ್ಕೆ ಪಾಪಾ ನೀವೇನ್ ಮಾಡ್ತೀರ
ಹೇಳ್ತಾರೆ ನಿಮ್ಮ ಮ್ಯಾಮ ಏನ್ ಮಾಡ್ತಿದ್ರು ಅಂತ ಕೇಳಿದ್ರ ಏನ್ ಹೇಳ್ತಾರೆ
ಹೌದೌದು ಕರೆಕ್ಟ್ ಅದು ನಿಮ್ ಜವಾಬ್ದಾರಿ
ಹೌದು
ಹ್ಮ್ ಸರಿ ಮೇಡಮ್ ಕಾಲ್ ಬರ್ತಿದೆ ಮತ್ತೆ ಕನೆಕ್ಟ್ ಆಗ್ತೀನಿ